ಹಲೋ ಹಲೋ
ಏನಮ್ಮ ಜಾಸ್ತಿ ದಿನಾಕ್ ನೆನ್ಸ್ಕೊಬಿಟಿಯಾ ಏನ್ ಸಮಾಚಾರ
ಅಯ್ಯೋ ಹಾಗೇ ನಿಲ್ಲಕ್ಕಣೆ ನೆನ್ಪಾಗಿದ್ದೆ ಮಾಡಿದ್ದ ಅದಕ್ಕೆ ಪಾರೆ
ಹೌದಾ
ಹ್ಮ್
ತುಂಬಾ ಖುಷಿ ಆಯ್ತು ನಿಮ್ದು ಕರೆ ನೋಡಿ
ಏ.. ಅದಕ್ಕೆೆ ಕರಿಯಾಕ್ ಮಾಡಿದ್ದೆ
ಏನು
ಮನೆಗೆ ಕರಿಯಕ್ ಮಾಡಿದ್ದೇ ನಿನ್ಗೆ ಕರೆ. ಹ್ಮ. ಆ ಮೊನ್ನೆ ತಿಂಗಳು ಹ್ಮ್ ಹ್ಮ್ ಮತ್ತೆ ಬರ್ತೀಯಾ? ನಿನ್ ಕ ಫ್ರೀ ಇದೆಯಾ? ಖಾಲಿ ಇದೆಯಾ?
ಹ ಫ್ರೀ ಮಾಡ್ಕೊಂಡಾದ್ರರು ಬರ್ಬೇಕಲ್ಲಾ, ನೀವ್ ಅನ್ನದ್ ಮದುವೆ ಅಂದ್ರೆ
ಹ್ಮ್
ನೀನು ಹೆಂಗ ಮಾಡ್ತಾರಲ್ವಾ, ನಿಮ್ ಕಡೆ ಮದ್ವೆ
ನಮ್ಮ ಕಡೆ ಮದುವೆ, ಒಂದಿನ ಚಪ್ಪರಶಾಸ್ತ್ರ ಮಾಡ್ತಾರೆ ಹ್ಮ್ ನಮ್ಮ ಕಡೆ ಏನಿಲ್ಲ ಅಂತಂದ್ರೆ ಒಂದು ಆರು ದಿನ ಮದುವೆ ಆಗುತ್ತೆ ಗತ್ತಾ ಒಂದಿನ ಚಪ್ಪರ್ ಶಾಸ್ತ್ರ ಹತ್ರ ಒಂದಿನ ಬಳೆ ಶಾಸ್ತ್ರ ಒಂದಿನ ಮೆಹಂದಿ ಶಾಸ್ತ್ರ ಒಂದಿನ ಅರ್ಶಿನ್ ಶಾಸ್ತ್ರ ಇನ್ನೊಂದಿನ ಮುಹೂರ್ತ ಅಂತಾರೆ ಗೊತ್ತಾ
ಹ್ಮ್ ಹ್ಮ್
ಅದು ಮಾಡ್ತಾರೆ ಮತ್ತೆ ಒಂದು ತಿಂಳ ಒಳಗಡೆ ಬೀಗರು ಊಟ ಅಂತಂದು ಮಾಡ್ತಾರೆ ನಮ್ಮ ಕಡೆ ಅದೊಂದು ಶಾಸ್ತ್ರ ಸಂಪ್ರದಾಯ ಇದೆ
ಹ ಹೌದು
ಹ್ಮ್ ಅದ್ ಮಾಡ್ತಾರೆ. ಏನ್ ಗೊತ್ತಾ ನಾವ್ ಮದುವೆ ಟೈಮಲ್ಲಿ, ಅದೆಷ್ಟ್ ಸಮಯದಲ್ಲಿ ಬಹಳ ಬಹಳ ಸಿಹಿ ತಿಂಡಿಗಳೆಲ್ಲ ಮಾಡಿಸಿರ್ತೀವಿ ಹ್ಮ್
ಚೆನ್ನಾಗ್ ಬಿಡು
ಹ್ಮ್ ಬನ್ನಿ, ನೀನು ಬಾ, ನೀನು ಇವೆಲ್ಲ ನೋಡಿದ್ಯಾಯ ಎಲ್ಲ ಶಾಸ್ತ್ರಗಳು?
ನೋಡಿದ್ದೀನಿ ನಮ್ ಕಡೆನೂ ಸ್ವಲ್ಪ ಸ್ವಲ್ಪ ಮಾಡ್ತಾರ ನಮ್ ಕಡೆ ಡಿ, ಹ ಒಂಥರಾ ಮಾಡ್ತಾರ, ನಿಮ್ ಕಡೆ ಒಂಥರ ಮಾಡ್ತ ತರೆ ಅಲ್ವಾ
ಥರ ಮಾಡ್ತಾರೆ?
ನಮ್ ಕಡೆನೂ ಇರುತ್ತೆ ಈತರ ಚಪ್ರ ಶಾಸ್ತ್ರ, ಈತರ ಎಲ್ಲಾ ಇರುತ್ತೆ ಅಂದ್ರೆ ನಾವ್ ಆರು ದಿನ ಮಾಡಲ್ಲ ಮೂರ್ ದಿನ ಮಾಡ್ತಾರೆ ನಮ ಕಡೆ ಅಷ್ಟೇ
ಏನೇನ್ ಮಾಡ್ತಾರೆ?
ನಮ್ ಕಡೆ, ಹ, ಹುಡುಗಿರ್ ಕಡೆ ಇರ್ತಾರಲ್ಲ, ಅವ್ರಗೆ ಇದು ಚಪ್ಪರ ಶಾಸ್ತ್ರ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ತ್ತೆ ಹರಿಶಿನ ಶಾಸ್ತ್ರ ಆಥರ ಮತ್ ತ್ತೆ ಇದು ನೆಕ್ಸ್ಟ್ ಫಂಕ್ಷನ್ ಇಡ್ಕೊಂತಾರೆ ಚೆನ್ನಾಗ್ ಮಾಡ್ ತ್ತರ ಹ್ಮ ರಾತ್ರಿ ಮಾಡ್ ತರೆ ಅದನ್ನ ತುಂಬಾ ಚೆನ್ನಾಗ್ ಮಾಡ್ತಾರೆ ನ ಮತ್ತೆ ಮುಹೂರ್ತ ಇರುತ್ತೆ ಒಂದಿನ
ಹ್ಮ್
ಮತ್ತೆ ನಮ್ ಕಡೆ ಅಂದ್ರೆ ಕಡಿಮೆ ದಿನ ಮಾಡ್ತಾರೆ ಆರ್ ದಿನಾ ಏನು ಮಾ ಆರ್ ದಿನ ಟೈಮ್ ತಗೊಳಲ್ಲ
ಹ್ಮ್ ಹ್ಮ್ ಹೌದಾ ಚೆನ್ನಾಗ್ ಬಿಡಿ ಏನೇನ್ ಮಾಡ ಕಾಣಸರ್ತಾರೆ ನಿಮ್ಮ ಕಡೆ ಮದುವೆ ಊಟ
ಎಲ್ಲಾ ಇದು ಸಸ್ಯಹಾರಿದೇ ಮಾಡ ಸಿಹಿ ತಿಂಡಿನೇ ಮಾಡ್ತಾರೆ ಮಾಂಸಾಹಾರಿ ಏನು ಮಾಡ ಮಾಡಲ್ಲ
ಹೌದ ದಾ ಸಿಹಿ ತಿಂಡಿ ಏನ್ನ್ ಮಾಡ್ತಾರೆ.
ಹ್ಮ್ ಒಬ್ಬಟ್ಟು ಮಾಡ್ತಾರೆ ಮತ್ತೆ ಹ ಅನ್ನಂ ರಸಾ
ಹ್ಮ
ಹ್ಮ ಏನಾದ್ರು ಚಿತ್ರಾನ್ನ ಇಲ್ಲ ಪಲಾವು ಅದ್ರ ಜೊತೆಗೆ ಸಾಗು. ಮತ್ತೆ ಪಲ್ಯಗಳು ಹ್ಮ ಒಂದು ಐದಾರು ಪಲ್ಯ ಮಾಡ್ತಾರೆ.
ಹ್ಮ್ ಹ್ಮ್
ತೆಗೆ ಸಿಹಿಗಳು ಒಂದ ಮೂರು ಬರ್ ಮೂರ್ ಮಾಡ್ತಾರೆ
ಹ್ಮ್
ಮತ್ತೆ ಕೊನೆಯಲ್ಲಿ ತಂಗಿನಕಾಯಿ ಕೊಟ್ಟು ಕಳಸ್ತಾರೆ ಎಲ್ಲರಿಗೂ.
ಹ್ಮ್ ಹ್ಮ್
ಬಾಳೆಹಣ್ಣು ಒಂದ್ತಾರ ಚೆನ್ನಾಗಿರು
ಹ ದೇನ್ ಹ ಹ ಮತ್ತಾಯ್ತು ಬಂದ ಲ್ಲ ಕೊಟ್ಟು ಕಳಸ್ತಾರಲ್ವಾ ನಾನು ನಮ್ಮ್ ಗೆಳತಿ ಮದ್ವೆ ಕಡೆ ಹೋಗಿದ್ದೆ ಅಲ್ಲಿನು ಇದೇ ತರಾನೇ ಮಾಡ್ತಾರೆ. ಬಂದೋರಿಗೆಲ್ಲ ಅದೇನು ಕೊಟ್ಟು ಕಳಿಸ್ತ ತಾರೆ ಎಲ್ಲ ಅಡಿ ಕೆ ಕಾಯಿ
ಸ್ವಲ್ ಚ, ಚೆನ್ನಾಗಿರೋರೆಲ್ಲ ಲ್ಲಾ ಹ್ಮ ಬೇರೆ ಬೇರೆ ಅಂದ್ರೆ ಹ ತಟ್ಟೆಗಳು ಅಲ್ಲ ಅಲ್ಲ ಅಲ್ಲ, ಸ್ವಲ್ಪ ಚೆನ್ನಾಗಿರೋರು ಹ ದುಡ್ಡಿರೋರು, ಚೆನ್ನಾಗಿರೋರು ತಟ್ಟೆಗಳು, ಹ, ಈ ತರ ಕೊಟ್ ಕಳಸ್ತಾರೆ. ಇನ್ನ ನಮ್ಮಂತವ್ರು ಬಡವ್ರು ಅದು ತೆಂಗಿನಕಾಯಿ ಅಂ ಹರಿಶಿನ ಕುಂಕುಮ ಮತ್ತೆ ಎಲೆ ಅಡಿಕೆ ಸಂಪ್ರದಾಯವಾಗ ಕೊಟ್ಟು ಕಳಸ್ತಾರಂಗೆ.
ಹೌದಾ ಚೆನ್ನಾಗಿದೆ ಬಿಡಿ ನಿಮ್ ಕಡೆ ಆಗಾದ್ರೆ ಮದುವೆ ನಮ್ ಕಡೆ ಈ ತರ ಏನೂ ಇಲ್ಲಪ್ಪಾ ಹ್ಮ್
ಹ್ಮ
ಮತ್ತೇನೇ ಮನೆಯವರೆಲ್ಲ ಚೆನ್ನಾಗಿದ್ದಾರ?
ಹ್ಮ್ ಎಲ್ಲಾ ಚೆನ್ನಾಗಿದ್ದಾರೆ ನೀವೆಲ್ಲಾ ಹೆಂಗಿದ್ದೀರಾ?
ಎಲ್ಲರೂ ಚೆನ್ನಾಗಿದ್ದಾರೆ ಕಣೆ. ನಿಮ್ಮ ಮನಗೆ ಎಲ್ಲ ಕೇಳಿದ್ದೀನಿ ಅಂತ ಹೇಳು, ನಿಮ್ಮಮ್ಮಾಗ, ನಿಮ್ಮ ಅಪ್ಪಾಗ. ಹ್ಮ್ ಅಲ್ವೇ ಅದ್ನ ಒಂದು ಟೈಮ್ ನಾನು ಒಂದು ದಿನದಾಗ, ಒಂದು ಟೈಮಲ್ಲಿ ನೀ ಕರೆ ಮಾಡಿದ್ದಲ್ವ
ಹಾ
ಅವಾಗ ನಾ ನಿನಗೆ ರವೆ ಉಂಡೆ ಮಾಡೋದು ಹೇಳಿಸ್ಕೋ ನಿಮ್ಮಮ್ಮ ಹತ್ರ ಅಂತ ಹೇಳಿದಲ್ವಾ
ಹೌದೌದು ಹೇಳಿದ್ದೆ
ನೆನ್ಪಿದೆೇನ?
ಹ ನೆನಪಿದೆ ಹ್ಮ್ ನಮ್ಮಮ್ಮ ಮತ್ತೆ ಮಾಡಿದ್ ದ್ರು ಹೇಳಿದ್ದೆ ನಮ್ಮ ಅಮ್ಮಗ್ ಕೂಡ, ಈತರ ನಮ್ಮ ಗೆಳತಿ ಒಬ್ಳು ಕೇಳಿದ್ಲು ಅಮ್ಮ, ಈತರ ರವೆ ಉಂಡೆ ಹೆಂಗ್ ಮಾಡೋದು ಹೇಳಳ್ಸ್ ಮತ್ತೆ ನಂಗೆ ಹೇಳು ಅಂತ ಹೇಳಿದ್ರು ಹ ಅಂತ ಹೇಳ್ಬಿಟ್ಟು ಕೇಳಿದ್ದೆ ನಮ್ಮ ಅಮ್ಮ ಮತ್ತೆ ಮಾಡಿದ್ದ ಈ ತರ ಮಾಡುದು ಅಂತ ಹೇಳ್ಬಿಟ್ಟು ನಾನು ನೋಡಿದ್ದ ದೇ
ಹ್ಮ್ ಹ್ಮ್
ಹೇಳ್ಬೇಕು ಹಾ ನಿಮ್ಗೆ ನೀವ ಮದ್ವೆೇಗ್ ಏನಾದ್ರು ಮಾಡ್ತ ಕೆರರ ಆಫ್
ಹ್ಮನೇ ಮಾಡಸ್ ಬೇಕ ಅದಕ್ಕೆ ಹೇಳು ಇಲ್ಲ ನಾನೇ ಮಾಡ್ಕೊಂಡು ತಿಂತೀನಿ ಇಲ್ಲ ಮತ್ತ ಮದುವೆ ಲೇಟ್ ಅಲ್ವಾ ಇನ್ನುೂ ಸಮಯ ಇದೆ ಮದುವೆಗೆ ನಾನೇ ಮಾಡ್ಕೊತ ಹ
ಹ್ಮ್
ಹ್ಮ್
ಏನಿಲ್ಲ ಇದು ಹ್ಮ್ ಅ ಏನು ರವೆ ಬರುತ್ತಲಾ ಅದನ್ನ ಸ್ವಲ್ಪ ಆ ಚೆನ್ನಾಗಿ ಬೇಯಿಸ್ಕೋ
ಹ್ಮ್
ಅದು ವಾಸನೆ ಚೆನ್ನಾಗ್ ಬರ್ಬೇಕು ಆತರ ಚೆನ್ನಾಗ್ ಬೇಯಿಸಕೋ ಆ ರವೆನ ಬೇಯಿಸಕೊಂಡ ಆದ್ಮೇಲೆ ಆ ಬಟ್ ಇದು ತಗ ತಗೊಂಡು ಒಂದು ಬೇಷನ್ ತರ ತಗೊಂಡು ಹ್ಮ ಇದು ತುಪ್ಪ ತುಪ್ಪ ಗೊತ್ತಲ್ಲಾ ತುಪ್ಪ ತುಪ್ಪ ಬೇಕಂದ್ರೆ ತುಪ್ಪ ಹಾಕೋ ನೀನ್ನನಾರ ತುಪ್ಪ ಇಲ್ಲಾಂದ್ರೆ ಅಂದ್ರೆಏೇ ಪರವಾಗಿಲ್ಲ ಎಣ್ಣೆಗ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪದ ಜೊತೆ ತೆ ಇದು ದ್ರಾಕ್ಷಿ ಗೋಡಂಬಿ ಹಾಕೊ ಹ ಎಣ್ಣೆಯಲ್ಲಿ ಬೇಯಿಸ ಬಿಟ್ಟು ಪಕ್ಕ ಕೇಳ್ಕೊಬ ಬಿಡು
ಹ್ಮ್
ಆ ಮೇಲೆ ಹ್ಮ್ ಸಕ್ಕರೆ ಬರುತ್ತಲ್ಲ
ಹ್ಮ್
ಪಾಕ ಮಾಡ್ಕೊಂಡು ಅದ್ರೊಳಗಡೆಗೆ ಇದು ಅದೇನಂತಾರ
ಏನು ರವೆ ರವೆನ್ ಆ ಇನಕ್ ಹ್ಮ
ಪುಡಿ ಮಾಡಿಕೊಂಡು ಚೆನ್ನಾಗೆ ಸಕ್ಕರೆ ಪಾಕ್ದೊಳಗೆ ಏಲಕ್ಕಿ ಪುಡಿ ಹಾಕೊ ಸ್ವಲ್ಪಕ್ಕಾ ಕೊಬ್ಬರಿ ಇದು ಮಾಡ್ಕೊಂಡು ಅದು ಅದ್ನ್ನ ಬೇಕಾದ್ರೂ ಆಗ್ಬೋದು ನಿಮ್ಗೆ ಬೇಕಂದ್ರೆ ಇಲ್ಲಾ ಅಂದ್ರೆ ಈಗನಾ ಸಕ್ರೆ ಪಾಕದಲ್ಲಿ ಏಳಕ ಏಲಕ್ಕಿ ಮಿಕ್ಸ್ ಮಾಡ ಹಾಕೊಂಡು ಚೆನ್ನಾಗ್ ಸ್ವಲ್ಪ ಮಿಕ್ಸ್ ಅದು ಪಾ ಪಾಕ ಸ್ವಲ್ಪ ಸ್ವಲ್ಪ ಪಾಕ ಬರೋವರ್ಗೂ ಅದ್ ಮಾಡ್ಕೊಂಡು ಮತ್ತೆ ಅದ್ರೊಳಗಡೆಗೆ ದ್ರಾಕ್ಷಿ ಗೋಣಂಬಿ ಫಸ್ಟ್ಲ್ಲೇ ನಾವು ಎಣ್ಣೆಲ್ಲಿ ಇದ್ ಮಾಡ್ಕೊಂಡಿದ್ವಿ ಲ್ಲ ಅದನ್ನ ಹಾಕ್ಬಿಟ್ಟು ಮತ್ತೆ ರವೆ ಹಾಕ್ಬಿಟ್ಟು ಚೆನ್ನಾಗಿ್ ಮಿಕ್ಸ್ ಮಾಡಕೊಂಡು ಕಲ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಬಿಸಿ ಇದ್ದಂಗ್ರೆ ಸ್ವಲ್ಪ ಹಾ ಹಾಕೊಂಡು ಹಾಲ್ ಹಾಕ್ ಹಕೊಂಡು ಉಂಟೆ ಉಂಟೆ ಮಾಡ್ಕೋಬೇಕು ರ ರವೇನ ಇ ಆ ಅಷ್ ಬಿಸಿ ಇದ್ದಾಗೆ ಮಾಡ್ಕೋಬೇಕು ಆ ಇದು ಬಿಸಿ ಅದಾದ್ಮೇಲೆ ಮಾಡ ಗನ ಅದು ಉಂಟೆ ಬರಲ್ಲ
ಹ್ಮ್ ಹ್ಮ್ ನಾವ್ ಮಾಡ್ತೀವ್ ಕಣೆ ನಮ್ ಸೈಡ್ನು ಆ ಕಡೆನೂ ಮಾಡ್ತಾರೆ ಈ ಥರ ಮಾಡಲ್ಲ ನಮ್ಮ ಕಡೆ
ಹೌದಾ
ಹ್ಮ್
ಏನಪ್ಪಾ ನಾವ್ ಅಮ್ಮ ಹೇಳ್ಕೊಟ್ರು ನಂಗೆ ಈತರ ಮಾಡಕ್ಕೆ ಹಳ್
ಹೌದಾ ನಮ್ ಕಡೆ ಆದ್ರೆ ದಪ್ ದಪ್ಪ ರವೆ ಮುಂದೆ ಸಣ್ಣ ರವೆ ರ ಚಿ ದಪ್ಪ ರವೆ ಸಣ್ಣ ರವೆ ಅಂತ ಬರುತ್ತ ಗತ್ತಾ ಅದರಲ್ಲಿ ಸಣ್ಣ ರವೆ ತಗೊಂತೀವಿ ನಾವು ಅಂದ ನಿಗೆ ಇಷ್ಟ ಎಷ್ಟಾಗಲ ಕಡೆ ನಮ್ ಕಡೆ ಮಾಡಿದ್ದು ತಿನ್ನೋಕೆ ನೀನು ಒಂದೀನ ಬಾಕ್ಸ್ ಅಲ್ಲಿ ತಗೊಂಬಂದಿದ್ದಲ್ವಾ ತಿಂದಿದ್ದ ಮ ನಾನು ಅದಿಕ್ಕೆ
ನಮ್ ಕಡೆ ಚೆನ್ನಾಗ್ ಮಾಡ್ತಾರಪ್ಪಾ
ಹ್ಮ್
ನಾನು ನಿಮ್ ಕಡೆ ತಿಂದಿದ್ದೀನಿ ಸಣ್ಣದು ಅಂದ್ರೆ ಟೇಸ್ಟ್ ಇದು ನಮ್ದ ರುಚಿ ರಲ್ಲ ನಮ್ದಂಗೆ ನಿಮ್ದಿರಲ್ಲ ನಮ್ದು ಚೆನ್ನಾಗ್ ರುಚಿ ಇರುತ್ತೆ
ಹ್ಮ್ ಕಬಾಬ್ ಮಾಡಕ್ಕೆ ಬರುತ್ತೆನ್ ಮ ನಿನಗೆ
ಹ್ಮ್ ಮಾಡ್ತೀನಿ ಕಣೆ ಕಬಾಬ್ ಮಾಡ್ತೀನಿ ಮತ್ತೆ ಮಾಂಸಾಹಾರಿ ಸಾಂಬಾರು ಫ್ರೈ ಎಲ್ಲ ಮಾಡ್ತೀನಿ
ಹ್ಮ್ ಹ್ಮ್
ಹ್ಮ್
ಹೆಂಗ್ ಮಾಡದ ಹೇಳೆ
ಕಬಾಬ್ ಮಾಡೋದ ಹೇಳ್ಬೇಕು
ಹ್ಮ್
ಹ ಫಸ್ಟ್ ಇದು ತಗೊಂಬರ್ತ ಲ್ಲ ಮನು ಹೇಳ ಕೋಳಿದು ಹೋಳಿ ತಿಂತಿಯಾ ಮತ್ತೆ ಏನ್ ತಿಂತೀಯಾ ಮಾಂಸ ಚಲ
ನಾವು ಕೋಳಿದೆೆ ತಿನ್ನೋದು
ಕೋಳಿದು ಮಾಂಸ ತಗೊಂಬಂದು ಹ್ಮ ಪೀಸ್ ಸೂದು ಚಿಕ್ ಚಿಕ್ದಾವ ಕಟ್ ಮಾಡ್ಕೊಬೇಕ ಅದ್ನ ಇಲ್ಲಾಂದ್ರೆ ನಿಂಗೆ ಸ್ವಲ್ಪ ದೊಡ್ಡದ ಬೇಕಂದ್ರೆ ದೊಡ್ಡದ್ ಮಾಡ್ಕೊ ಇಲ್ಲಾಂದ್ರೆ ಚಿಕ್ಕದ ಬೇಕಂದ್ರೆ ಚಿಕ್ಕದ್ ಮಾಡ್ಕೊಂಡು ಅದಕ್ಕೆ ಹ್ಮ್ ಇದು ಏನಂತಾರೆ ಕಬಾಬ್ ಪೌಡರ್ ಬರುತ್ತಲ್ಲ
ಹ್ಮ್ ಹ್ಮ್
ಅದು ಮತ್ತೆ ಸ್ವಲ್ಪ ಆಹ್ ಬೆಳ್ಳುಳ್ಳಿ
ಹ್ಮ್ ಬೆಳ್ಳುಳ್ಳುನು ಹಾಕಬೇಕ್ ಹಾ
ಹ್ಮ್ ಬೆಳ್ಳುಳ್ಳಿ ಪೇಸ್ಟ್ ಇದ ಮಾಡ್ಕೊಂಡು ಸ್ವಲ್ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಮಾಡಿಬಿಟ್ಟು ಬೆಳ್ಳುಳ್ಳಿ ಮತ್ತೆ ಮೆಣಸಿನಕಾಯಿ ಸ್ವಲ್ಪ ಮೆಣಸಿನಕಾಯಿ ಬೇಕಂದ್ರ ಮೆಣಸಿನಕಾಯಿ ಹಾಕು ಇಲ್ಲಾ ಖಾರದ ಪುಡಿ ಬೇಕ ಅಂದ್ರೆ ಖಾರದ ಪುಡಿ ಹಾಕೋ ನಿಂಗೆ ಯಾವುದ ಬೇಕು ತಂದ್ರೆ ಅದನ ತಗೋ ಅದನ ಎಲ್ಲಾ ಚೆನ್ನಾಗಿ ಮತ್ತೆ ಉಪ್ಪು
ಹ್ಮ್ ಸರಿ ಕಣೆ ಮತ್ತೆ ಕರೆ ಮಾಡಿದಾಗ ಹೇಳುವಂತೆ ಮತ್ತೆ ಬಿಡು ನನ್ನ ಮಮ್ಮ ಕರಿತಾ ಇದಾರೆ
ಹೌದಾ ಹೂ ಸರಿ ಕಣೆ ಮತ್ತೆ ಮಾಡು ಹೂ ಸರಿ